ಅಲ್ಲ
ಹಲೋ
ಏನ್ ನಡಸಿ ಸಂತೋಷ್ ಪಟ್ನಿ ಇನ್ನೊಂತ ನ್ತ
ಅ ಊರಿಂದ ಯಾವ ಬಂದಿ ಮಧ್ಯಾಹ್ನ
ಮಧ್ಯಾಹ್ನ ಬಂದಿಲ್ಲ ಇವಾಗ ಐದ್ ಗಂಟೆಗೆಗ್ ಬಂದಿನಿ
ಇಲ್ಲ ಅ ಇಲ್ಲೇ ಮಕೊ ಊಟ ಮಾಡಿ ಇಟ್ಟ ಮ ಇಲ್ಲಿ ತ ಮ ತೆಲು ಮಕ್ಕಳು ಪಳದ ಹಲೋ ಯ ರೈತಾ ರೈತನಂತ ಸ್ಟೋರಿ ಇಟ್ಟಲ್ಲಲ್ಲ ಯಾಕ ನೀ ಬೇರೆ ಸಾಾಯಂಗಿಗೆ ಯಾಕ ಇಟ್ಟೆಲ್ಲ
ಅದು ಬೇರೆ ಸಂಗಿಗೆ ಇದು ಬೇರೆ ಹಬ್ಬ ಅ ಅದಕ್ಕೆ ಬೇರೆ ಸಂಂಗ್ ಇರ್ತ
ಹ ಹೊಲಕ್ ಹೋಗಿದ್ದ ಅದು ಎತ್ತಗೆತ್ಕಾಯದು ಆರೈ್ತ ಆರೈತ ಅಂತ ಇಡ್ಬೇಕಿಲ್ಲ
ಅವೆಲ್ಲ ನಾವು ಎತ್ ಕೈದಿಲ್ಲ ಅದಕ್ಕೆ ನಮ್ ಇಟ್ಟಿಲ್ಲ
ಹ್ಮ ಹ್ಮ ಏನೇನ್ ಕೆಲ್ಸ ಮಾಡಿ ಅಲ್ದ ನಿಮ ನಾವೇ ಕಟ್ ಹ ನಿಮಿಷ ಹತ್ತು ನಿಮಿಷ ಮಾತ್ರಾರೆ ಸರ್ ಹಲೋ
ಹಲೋ
ಊಟ ಮಾಡಿಲ್ಲ
ಇಲ್ಲ
ಏನದವತ್ತು ಊಟ ಹಲ್ದ
ಇವತ್ ಇವತ್ ಯಾವಾರ ಮಂಗ್ಗಳಾರ ಅನ್ನ ರಐಸು ಚಪಾತಿ ಪಲ್ಯ
ಹಾ ಅಂಡಿ ಯದೋ
ಹಂಡಿಯ ಹಂಡಿ ನೆನ್ನೆ ಇರ್ತದ ಮಂಗಳವಾರ ಇರಲ್ಲ
ಇವತ್ತ ಅದು ಮಂಗಳವಾರ
ಇಲ್ಲ ಸೋಮವಾರ ಇರ್ತದ ಮಂಗಳವಾರ ಇರಲ್ಲ
ಆಯ್ತಾಯ್ತ ಬೆಟ್ ಕಟ್ಟಮ್ಮ ಚಾಲೆಂಜ್ ಕಟ್ಟತೆೆ
ಕಟ್ ಕಾಟಮ್ ಬೇಡ ಇವತೆ ಯಾವ ಇವತೆ ಯಾವ ಇವತೆ ಯಾವ ಹಾ ಇವತ್ತೆ
ಇವತ್ತ ಅದ ನನ್ ಬಾಯಣ್ಣ ಇಸ್ಕೊ ನಿನ್ ತತ್ತಿ ಇಸ್ಕೊಡು
ಹಾ ನಿನ್ ಬಾಳೆಹಣ್ಣಿ ನಿನ್ ಕೊಡು ನಾನ್ ತತ್ತಿ ನೀನ್ ಕೊಡ್ತೇನಾ
ಆಯ್ತ ತಿಂತೀನಿ ಅಂತ ಈಸ್ಕೊ ತತ್ತಿತಿಂತೀನಿ ಅಂತ ಈಸ್ಕೊಬಿಡು
ಹಾ
ಪರ್ಸೆ ಬಂದನಲ್ಲ ಮತ್ತೆ ಪರ್ಸೆೆಗೆ ಒಂದು ಎಕ್ಸ್ಟ್ರಾ ಬೇಕಲ್ಲ
ಅಯ್ಯೋ ಒಳ್ಳೆ ಮನುಸ ನಿಂದು ಬಾಳೆಹಣ್ಣು ಕೊಟ್ಟಿ ಕೊಟ್ಟಿ ತತ್ತಿ ಈಸ್ಕೊಂಡು ಈಸ್ಕೊಂಡು
ಹಾ ನಂದ್ ಬಾಳೆಹಣ್ಣು ನಿನಗೆ ಕೊಡ್ತೀನಿ ನನ್ ಬಾಳೆಹಣ್ಣು ತಿನ್ನಿ ನಿನ್ ತತ್ತಿಕೊಡು
ಹ್ಮ್ ನನ್ ತತ್ತಿ ತಿನ್ನಿ ನೀ ತತ್ತಿ
ಊರಿಗೆ ಹೋಗಿ ಏನೇನ್ ಮಾಡಿದಿ ಏನೇನು ಇಲ್ಲ
ಏನಿಲ್ವೋ ಕಾರುಣಿ ಅಂತ ಹಬ್ಬ ಅದ ಹಬ್ಬಮಾಡೀನಿ ನೋಡು ಕಾರ ಹುಣ್ಣಿಮೆ ಹಬ್ಬದಾಗ ದನಗಳು ಮೈ ತೊಳಿತೀವಿ ದನಗಳ ಮೈತೊಳೆದು ಆವ್ಕ್ ಕೊಂಬಿಗೆ ಬಣ್ಣ ಹೊಸ ಬಣ್ಣ ಹಚ್ಚಿತೀವಿ ಗ್ರ್ಯಾಂಡ್ ಹ
ಮೈಗೆ ಹಚ್ಚಲ್ಲ
ಮೈಯಿಗೆ ಮಿಚ್ಚಿಕಿ ಮತ್ತ ಮೈಮೇಗ ಅವದ್ರ ಅರಬಿ ಹಾಕ್ತವಿ
ಹಾ
ಹ ಮೈಗಿ ಅರಬಿ ಹಾಕಿ ಮೆಣಸಕಿ ಹಾಕಿ ಹುಗ್ಗ ಅದೊಂದು ದಾಬಸಿ ಕಟ್ಟಿ ಟ್ಟಿ ಪೂಜಾ ನೇವುದಿ ನೆವುದಿ ಬೆಲ್ಲ ನೀರ ಮಿಕ್ಸ್ ಮಾಡಿ ನೆವುದಿ ಹುಳ್ಗಿ ಎಲ್ಲಾ ಕುಡ್ತಿವಿ ಅವಕ್ಕ
ಹಾ
ಹಂಗೆ ಗುಡಿ ಇವ ಲಗಸಿ ಇರ್ತದ ಅಲ್ಲಿ ಹೊಯ್ದ ಪೂಜೆ ದೇವ್ರಿಗೆ ಒಂದ್ ಗಡ್ಲಕ್ಕೆ ಹಚ್ಚಿ
ಹಾ
ಅಲ್ಲಿಂದ ಎತ್ತಿಕೊಂಡು ಬಿಟ್ಟಾಕ್ ಬಿಡ್ತಿವಿ ಅವ ತಾನೇ ಮನೆಗೆ ಹೋಯ್ತವ
ಹ್ಮ್
ಓಡ್ ಓಡ್ಕೋ ಸತವ ಯಾರ ಹೊಡಿತವ ಯಾರ ಇಲ್ ಲಾಗ್ ಗ್ರ್ಯಾಂಡ್ ಮತ್ ಬೇರೆ ಒಂದ್ ಸ್ವಲ್ಪ ಜನ ಹಲ್ಲಿಗೆ ಸವಾರಿ ಮಾಡಸ್ಕೊತ್ ಬರ್ತಾರ ಮೆರೀಸ್ತಾರ
ಹ್ಮ್
ಅದೇ ನೋಡಪ್ಪ ನೀ ಕಾಲೇಜನಾಗ ಉಳ್ದೇ ಏನ್ ಮಾಡೀನಿ
ಕಾಲೇಜ್ನಾಗ ಉಳಿದು ನಾನ್ ಕೆಲ್ಸ ಮಾಡಿನೀ ನೋಡಪ್ಪ
ಅದೇ ಏನು
ಏ ಒಣಗ ಮೇವೆಲ್ಲಾ ಒಣಿಗ ಒಂದೊಂದ್ ಕಡ್ಡಿ ನಿಂತಾವ
ಹ್ಮ
ಆ ಟಿಲ್ಲರ್ ಏನೋ ಓಡಕತ್ತರ ಬಯಕ್ ಹಚ್ಚರ
ಹ್ಮ್
ಸುಮ್ ಪೈಯಕ ಅಂತ ಈ ಸುಮ್ಮನೆ ಆಡುಪೈು ಸುಮ್ನೆ ನಿಂತಿದ್ದು ಹುಡ್ಗುರು ಕೈು
ಇವಗ್ ಏನ್ ಮಾಡಿಯೆ
ಹಾ
ಇವ ಇವತ್ ಏನ್ ಮಾಡಿರಿ ಕಾಲೇಜಿನಾಗ
ಇವತ್ ಏನಿಲ್ ಇವತ್ತು ಕ್ಲಾಸ್ ತೊಂದೆ ಇವತ್
ಮ ನಾಳೆ
ನಾಳೆ ಕ್ಲಾಸ್ ತೋಕೊತಾರೆ
ಯಸ್ರ್ ಬಿಡ್ತಾರ
ನಾಳೆ ರವಿಶಂಕರ್
ರವಿಶಂಕರ್ ಚಂದಂದ್ರ ಹೆಂಗ್ ಮಾತ ರವಿಶಂಕರ್
ರವಿಶಂಕರ್ ಸರ್ ಬರ್ತಾರ
ಹಾ ಈ ಸಂದೀಪ್ ಕಾಣಕತ್ತೈ ನಿನ್ಗ
ಹ್ಮ್ ಅವ ಜಿಮ್ ಮಾಡ್ತೀನಂತು ಹೋಗ್ಯನ
ಹಿಂದ ಹಿಂದ್ ಬೆನ್ನಿಗ್ ಬಟರ್ ಫ್ಲೈ ಕಾಣಕತ್ತದ ಇಲ್ಲಿಂದ ಮಿಂಚಾಕತದಲಪ್ಪ
ಹ್ ಹಿ ಹು
ಬೆನ್ನಿಗ್ ಬಟರ್ ಫ್ಲೈ ಮೂಡ್ಬುಟದ
ಹಾ ಬೆನ್ನಿಗ್ ಬಟರ್ ಪೈ ಮೂಡ್ಬಿಟ್ಟವ ಅಲ್ ಅಲ್ಲಿ ಹೆಂಗೆ ಬಾಜು ಅಲ್ಲಿ ಹೆಂಗೆ ಬಾಜು ಕರನ್ ಟೀ ಶರ್ಟ್ ಹಾಕೊಂಡು ಶಂಕರ್ನೋ ನಾಯಿ ಹಟ್ ಟಂಗ್ ಮಾಡತನ ಹ್ಮ್ ಅದೇನು ಹೊಲ್ಸ್ ಮಾಡತ್ತನ ನಾಟಕ
ಏನೋ ಮಾಡತ್ತನ್ ಕ ಕಾಂಪೌಂಡ್ ತೂತ್ ಗಿದ್ ಬಿದ್ದೇದೆನ್ ನೋಡು
ಹ್ಮ್ ನೋಡ್ಬೇಕಾಯ್ತು ಅದ ಕೆಟ್ ಮನಷ್ಯನವ ಒಳ್ಳೆೇ ಒಲ
ಹ್ಮ್ ತೂತ್ ಗಿತ್ ಹಾಕಿವೊ ಕಂಪೌಂಡ್ಗೆ
ಶಂಕರ ಹಂಗೆಲ್ಲಾ ಮಾಡ್ಬಾಡ್ದಪ್ಪಿ.
ತೂತ್ ಗಿತ್ ಕಾಂಪೌಂಡಿ
ಮತ್ತೆ ಇವಾಗ ಪರ್ಸೆಂತ್
ಪರ್ಷಂತು ಕಂಪೌಂಡ್ ಮ್ಯಾಗೆ ಕುಂತಾನ ಅವ
ಅವ್ರ ರಾ್ರಲ್ ಏನು ಆಗ್ಯದ ಅಂತಲ್ಲ
ಲೈಟ್ಗ ಲೈಟ್ ಟಿಸಿ ಸುಟ್ಟ
ಯಾಕ್ ಹಂಗ್ಯಾಕ ಆತೈ ರ ಹಾಸ್ಟೆಲ್ಗ
ಯಾರು ಕಲ್ ಹೋಗಿರ್ತಾರೆ ಟಿ ಸಿ ಗಿ ಸಿ ಹೋಗ್ಯವು
ಏನ್ ರ ರೆಸ್ಪಾನ್ಸ್ ಮಾಡೋಲ್ಲ ಅವ್ರು ಹಾಸ್ಟಲ್ನವ್ರು
ಎಸ್ ಸಿ ಎಸ್ ಟಿ ಅಂದ್ರೆ ಹಂಗೆವು
ಆ ಹಾಸ್ಟೆಲ್ ಹಂಗೆ ಇರ್ತವೊ
ಹಂಗ್ ಇರ್ಬದಲ್ಲು
ಹೆಂಗ ಇರ್ಬಡ್ದ್ ನಮ್ಮ ಹಾಸ್ಟ್ಲ ಹೆಂಗೈತ್ ನೋಡು
ಮಕ್ಕಳು ವಿದ್ಯಾಭ್ಯಾಸ ಹಾಳಾಯಿತು
ಹಾ
ಮಕ್ಕಳು ಶಿಕ್ಷಣ ಎಲ್ಲ ಕೆಟ್ಟ ಹ್ಯಾಬಿಟ್ ಕಲಿತಾರ ಕತ್ಲಾಗ
ಅಬ ಅಬ್ಬ ಹ್ಯಾಬಿಟಾ
ಮೊದಲಿ ಗರ್ಲ್ಸ್ ಅಷ್ಟ್ ಬಾಜು ಹಾಸ್ಟೆಲ್ ಆ
ಹ ಅ ದಿನ ಆನ್ಲೈನ್ ಕ್ಲಾಸ್ ನಡೆದಿರುತ್ತ ಅವ್ರು ಮನೆನ್ಯಾಗ.
ಆನ್ಲೈನ್ ಕ್ಲಾಸ್ ನಡಿತವ್ ಮ್ಯಗನ್ಯಾಗ.
ಹಾ
ಅವ ಎಲ್ಲಾ ತಪ್ಪಸ್ಬೇಕಂದ್ರೆ ಲೈಟ್ ಬೇಕು.
ಹ್ಮ್ ದಿ ಲೈಟ್ ಹೋಗ್ಯಾವ ಲಂಗಿ.
ಲೇಟ್ ಅದಾವಲ್ಲ ಈಗ ಅವಂದ್ ಹೋಗ್ಯಾವ ಈಗ ಹೆಂಗ ಮಾಡಕ್ ಬರ್ಲಿ ಈಗ ಹಾಸ್ಟೆಲ್ ಗತಿ.
ಹೊಯ್ ಯದಕ್ಕೆ ಈ ಕಡೆ ಕರಸೊಂಡಿವ್.
ಹ್ಮ್ ನಿಮ್ ಹಾಸ್ಟೆಲ್ಲ ಕರ್ಸ್ಕೊಂಡಿದ್ದೇನ.
ಇಲ್ಲ.
ನೀ ನೀನ್ ಹಾಸ್ಟೆಲ್ ಕರ್ಸ್ಕೊಂಡಿದ್ದೇನಾ.
ಹಾ
ನಾವವು ಈಗ ಅವನಿಗ ಏನ್ ಊಟ ಮಾಡಿಸ್ತೀ.
ಹ ನಾವ ಏನ್ ಮಾಡ್ತೇವ ಅದೇ ಮಾಡಸದು.
ಹ್ಮ ನೀ ಏನ್ ಊಟ ಮಾಡ್ತೀ.
ಏನ್ ಮಾಡ್ರಿ ಅದೇ ಮಾಡದ ಈಗ.
ಹ್ಮ್ ಮತ್ತ ಶಂಕರ ಬಾಡಿ ಬಿಲ್ಡಿಂಗ್ ಮಾಡತ್ತನಂತ.
ಏ ಜೋರ್ ಐತ ಒಂದ ಈಗ.
ಎ
ರವಿಶಂಕರ್ ಹೊಡಿತಾನ ನಾಳೆ.
ರವಿಶಂಕರ್ಗೆ ಎಏಡೆ ಪ್ಲಾನ್ ಹಾಕಿರಿ ಈಗ.
ಹಾ
ಪಾಪ ಒಳ್ಳೆ ವ್ಯಕ್ತಿ ಅದಾನ ಆತರ ಮಾಡ್ಬಿಡ್ರರು ಅವನಿಗೆ.
ಆ ಚ ನಮ
ಮ ಸಂದೀಪ್ ಯಾರಗೂಡೆ ಪ್ಲಾನ್ ಆಕ್ಯಾನ.
ಸಂದೀಪು ಶಿವಶಂಕರಿ.
ಏ್ ಆತರ ಮಾಡ್ಬಾರದು ಒಳ್ಳೆಯವರು ಆತರ ಮಾಡಲ್ಲ.
ಏಯ್ ಏನೈತಿ ವಡಿ ಬಡಿ ಕಡಿ.
ಮನಿಗ ನಡಿ.
ವಡಿ ಬಡಿ ಕಡಿ.
ಗ ನಡಿ ಅಲ್ಲ ಮತ್ತ ನಿಮ್ ಬಾ ನಿಮ್ ನಿಮ್ ಕ್ಲಾಸ್ಮೆಂಟ್ ಬಾಲು ಜಿಮ್ ಮಸ್ತನ ಅಂತ ಹೇಳ್ತಾನ.
ಅವೇ ಕಾರ್ಯಾದಾಗ ರೊಕ್ಕ ಸೊರಕತ್ತಾನ ಹಸ್ತೀನಿ ಇಸ್ತೀನಿ ಅಂತಾನ ಎಲ್ಲಾ.
ಹ್ಮ್ ಹಸ್ತಾರಂತೆ ಇಲ್ಲಂತೆ.
ಏನ್ ಮಾಡ್ತಾರೆ. ನೀಯಚಿಲ್ಲ ನೀಯಚಿಲ್ಲ.
ನಾ ಹಚ್ಚಿನಿ ಬಟ್ ಹಚ್ ಹಚ್ ಹಚ್ಚಿ ಬಿಟ್ಟೀನಿ.
ಅದ ಈ ಹೋಗಲ್ ಗುಡಿ ಈಗ.
ನಾ ಈಗ ಹೋಗಲ್ಲ ಮುಗಿತತ್ ಎರಡು ತಿಂಳ ಇದ್ ಬಿಟ್ಟಿ.
ಈ ಈಗ ನಾವು ಹಚ್ತಿೀವಿ ಈಗ ಒಂದ್ ಒಂದ್ ಒಂದ್ ತಿಂಗಳ ಜಮಾ ಮಾಡಿ ಹಚ್ಚದಕಿ
ಒಂದ್ ತಿಂಗಗಳು ಜಮಾ ಮಾಡಿ ಹಸ್ತಿ.
ಅ ತಿಂ ಮಾಡಿ ಎರಡ ತಿಂಗಳು ಹೋಗೋದು.
ಎರಡ್ ತಿಂಗಳು ಹೋಗದು ಎಷ್ಟ ಜನ ಅಸ್ತ್ರಿ.
ಹೂವರ್.
ಯಾರ ಯಾರ.
ನಾನ್ ಸಂದೀಪ್ ಶಂಕರ್ ನಾಲ್ಕು ಮಂದಿ ಪ್ರೇರಣಾ ಒಬ.
ಪ್ರೇರಣಾ ಒಬಾವ್ ಯಾ ಜಿಮ ಹೇಳ್.
ಅದೇ. ಅದ ಅತುಲ್ ಮ್ಯ ಮ್ಯಗಿಂದ ಆಸ್ತಿ ದೊಡದು.
ಟ್ರೆಂಡ್ಸ್
ನೀ ನೀ ಮಾಡ್ತಲ್ಲ ಅದ್ರ ಮುಂದ್ ಅಪೋಸಿಟ್ ಆದ.
ಅದು ಬಂದ್ ಐತೆ ಜಿಮ್.
ಒಂದ ಆಯ್ತಾ ಮತ್ತ ಬ್ಯಾರೆಯಲ್ಲವ.
ಈಗ ವೈಷ್ಣವಿ ಲಾರ್ಜ್ ಬತೆ ಕೈತ ಅಲ್ಲಿ ಮ್ಯಾಗ.
ಹಾ ಅಲ್ಲೇ.
ಅದು ಬಾಳ ದೂರ ಆಯ್ತುದು.
ದೂರ ಆಯ್ತುದು ಬಾಳ
ಹ್ಮ್ ಅಲ್ಲಿ ಹೋಗ್ ಬರ್ಬೇಕ ನೋಡ ಅಲ್ಲಿ ಟ್ರೆಂಡ್ ವೈಷ್ಣವಿ ಲಾಡ್ಜ್ ದಾಟಿ ಐತಿ ಆದ ಇನ್ನೊಂದ ಸ್ವಲ್ಪ. ಟ್ರೆಂಡ್ಸ್ ಟ್ರೆಂಡಸ್ ಮೇಲ್ಗಡೆ
ಹ್ಮ್ ಹ್ಮ್ ಗೊತ್ತ ಗೊತ್ತ
ಈಗ ಆಗೈತಿ ಅದು ನಿಂಗ ಏನ್ ಗೊತ್ತದ.
ಈ ಮನ್ನೀ ಮನ್ನಿ ಆಗ್ಯದ ರೀಲ್ಸ್ ವೋಲಗ ನೋಡಿನ ನಾ
ರೀಲ್ಸ್ ನೋಡಿದ್ದೇನ ನೀ ಮ ರೀಲ್ಸ್ ನಮ ಬಳಿ ಬಂದೇ ಇಲ್ಲ.
ಹೂ ನಿಮ್ಮ ಬಳ್ಳಿಗ ಬಂದಿಲ್ಲ ಅವ
ಅಲ್ಲಿ ಎರಡೂವರೆ ಸಾವಿರ ರೂಪಾಯಿ ಪೀಸ್ ತಿಂಗಳಿಗೆ
ಹ ಹಂಗರ್ ಬ್ಯಾಡ್ ಇಲ್ಲೇ ಇಲ್ಲೇ ಸಾಕ್ ನಮ ಕೆನರಾ ಬ್ಯಾಂಕ್ ಬಲ್ಲಿ
ಕೆನರಾ ಬ್ಯಾಂಕ್ ಕೆಳಗಡೆ.
ಹಾ
ಅಲ್ಲಿ ಅಲ್ಲೆಲ್ಲಾ ಪ್ರೋ ವರ್ಕರ್ ಹಾರ ಅಲ್ಲಿ ಎಲ್ಲಾ ಪ್ರೋ ಪ್ರೋ ಪ್ರೋ ಪ್ಲೇಯರ್ಸ್ ಹಾರಲ್ಲಿ
ಅಲ್ಲೇ ಸಾಕ ನಂಗ್ ಹಂಗೀರ್.
ಅಲ್ಲಿ ಎಷ್ಟದ ಪೀಸು. ಹ್ಮ್ ಸ್ಟಾರ್ಟಿಂಗ್ ಏಳ್ನರುದ ಆದ ಆಮ್ಯಾಗ.
ಆಮೇಲೆ ಐದ್ನೂರೆನಾ ಅದ.
ಹಚ್ರಿ ಮತ್ತ ಯಾವತ್ತ ಹಚ್ತೀರಿ ಈಗ.
ಹಚ್ಚಾದು ಈಗ ಸದ್ದು ಕೈಯಾಗ ಸ್ವಲ್ಪ್ ಇಲ್ಲಿ ಪೇಪರ್ ಇಲ್ಲಿ ಕೈಯಾಗ ಸದ್ದು.
ಹ್ಮ್
ಕೈಯಾಗ ಪೇಪರ್ಗಳು ಬನ್ನಿನ ಹಚ್ಚದು.
ಹ್ಮ ಕಾಲೇಜ್ ನಾಗ ಎಕ್ಸಾ ಮ ಯಾವತ್ತು ಅವಾಅಂತ ಫರ್ಸ್ಟ್ ಇಯರ್ ಲಾಸ್ಟ್. ಆಗಸ್ಟ್ ಎಷ್ಟು ತಾರೀಕಿಗೆ ಐತಿ
ತಾರೀಕ ಗೊತ್ತಿಲ್ಲ ತಿಂಗಳುಷ್ಟೇ ಗೊತ್ತು ತಾರೀಕ ಎಲ್ಲಾ ಕೇಳಲ್ಲ ನಾವು.
ಹ್ಮ ಹೆಂಗ್ ಇರ್ತಾವ ಎಕ್ಸಾಮ್ ಸ್ಟ್ರಿಕ್ ಇರ್ತಾವಂತ ಲೂಸ್ ಇರ್ತಾವಂತ.
ಹ ಲೂಸ್ ಇರ್ತಾವ ಯಾವ ಸೀನಿಯರ್ಸ್ ಇರಲ್ಲ ಹೆಂಗಾರ ಬರಿ
ಏ ಹುಚ್ಚು ಸೀನಿಯರ್ ಇದುರಾ ಬಹು ಆಯ್ಕೆ ಹೇಳ್ತಿರು ಸೀನಿಯರ್ ಇಲ್ಲಾ ಹೋದೋರು ಬಹು ಆಯ್ಕೆ ಯಾರು ಹೇಳಲ್ಲ ಏ.
ಅಯ ಚಿಟಿ ಮಾಡೋದು.
ಚಿಟ್ಟಿ ಬಹುಆಯ್ಕೆ ಏನ್ ಚಿಟ್ಟಿ ಮಾಡ್ತವಿ ದೊಡ್ಡುವ. ಚಿಟಿ ಮಾಡ್ತಿ.
ಬಗಲ ಕೇಳ ಬರೆಯದು ಬಗಲಾಗ್ ಕೇಳಿ ಬರೆಯೋದು
ಬಗ್ಲ ಕೇಳಿ ಶಿವಶಂಕರ್ ಸರ್ ಇರ್ತೇನಲ್ಲ
ಹ ಎರಡ್ ಪೇಪರ್ ಬರ್ತ ನ ಅವನ್ ಎರಡ್ ಪೇಪರ್ರಿಗೆ
ಓದ್ಕೊಳ್ಳೋದು
ಕುಂತಲ್ಲ ಕುಂತಿರ್ತಾನ
ಹ್ಮ್
ಹ ಪಡಿಿನ ಬರದಪ್ಪಾ
ಅಂದ್ರರುನು ಸ್ವಲ್ಪ ಸ್ಟ್ರಿಕ್ ಅಂತ ಅಂತಾರಪ್ಪಾ ಎಲ್ರು
ಎಷ್ಟ ಕ್ಕಿಲ್ಲ
ಹ್ಮ್
ಇಟ್ರೆ ಇದೊಂದ್ ಸೆಮ್ ಸ್ಟಿಕ್ ಇಡ್ತಾನ
ಹ್ಮ್
ಮುಂದೇನಿಲ್ಲ ಮುಂದೆ ನಮ್ಗೆ ಬಿಟ್ಟಬಿಡತಾನೆ ಹೆಂಗಾರ
ಮ ಎ ಇದು ಒಂದ್ ಸ್ಟ್ರಿಕ್ ಮಾಡ್ರೆ ಇದನ್ನು ಫಸ್ಟ್ ಸೆಮ್ ಬಹಳ ರಿಕವರಿ ಬೇಕು ಮುಂದೆಲ್ಲ
ಏನ್ ಸಂಬಂಧ ಇಲ್ಲ ಅವು ಕ್ವಷನ್ ಎಲ್ಲ ಕೊಡ್ತಾರ ಅವೇ ಬಯಪಟ್ ಮಾಡೋದು
ಈ ಕೊಟ್ಟಾರ ಏನ್ ಪಷ
ಈ ಕೊಡ್ತಾರ ಕೊಡ್ತಾರ ಸನಿ ಬಂದಾಗ
ಅದೇ ಯಾವತಾ
ಕೊಡ್ತಾನ ಕೊಡ್ತಾನೆ ಎಕ್ಸಾಮ್ ಸನಿ ಬಂದ ಇನ್ನ ಒಂದ್ ತಿಂಗಳದ ಎಕ್ಸಾಮ್
ಹ್ಮ್ ಇನ್ನ ಒಂದ್ ತಿಂಗ್ಳ್ ಐತೆ ಅಷ್ಟೇ
ಮುಂದಿನ್ ತಿಂಗ್ಲ ಊರಿಗ್ ಹೊಡಿಬೇಕಂತ್ ಮಾಡೀನಿ ಹ ತಿಂಗಳಾಯ್ತುಊರ್ಗ್ ಹೋಗಿಲ್ಲ ಈಗ
ಹ್ಮ್
ಈ ಹತ್ತೊಂಬತ್ ಇಪ್ಪತ್ತಕ್ ಹಬ್ಬ ಅದ್ ಯಾವ್ದೋ ಹೋಗ್ಬೇಕ್
ಹ್ಮ್
ಮನೆಗೂ ಕರೆ ಕತರ ನಡಿ ಕಟ್ಟಾಗತ್ತಾನೆ ಮಾತು ತಾನ ಕಟ್ಟದು ಹನ್ನೊ ಹೆಡು ಹನ್ನೊ ಹನ್ನೆರಡು ನಿಮಿಷ
ಮತ್ತ ಶಂಕರ್ ಈಗ ಬಾಡಿ ಬಿಂಗ್ ಕ್ ನಾಳಿಗ ರವಿಶಂಕರ್ ಹೊಡೆವದ
ಹ ಇಬ್ಬರು ಇಬ್ರು ಸೇರೆ ಹೊಡಿದರಿ
ಇಬ್ಬರು ಸೇರಿ ರವಿಶಂಕರ್ಗ ಶಿವಶಂಕರ್ ಗೋಡೆಯರ್ ಅದಾರಂದ್ರ
ಹಾ
ಹಾ
ಹಾ
ಮ ಸಂದೀಪ್ ಅಂದ್ಕವ್ ಏನ್ ಹಿಂದ್ ಕಾಣತ್ವಲವವು ಪತ್ರಗತಿನ್ ಹದ್ರಗತಿ ಅಂತಾರ ನ
ಹಾ ಬಟರ್ಫ್ಲೈ
ಬಟರ್ಫ್ಲೈ ಏನು
ಹ ಬಿಚ್ ತೋರ್ಸನ್ ತೋರ್ಸ್ತಾನ
ಹ ನಿಂಗ ಬೆಚ್ಚ ತೋರ್ಸಂತಕೋ
ಹೊಸಲ್ಲ ಬಿಚ್ಚು
ಂದ ತೋರ್ಸಲ್ಲವ ಅವನು ಇಲ್ಲ ಇವ ಇವ ಮಸ್ತ್ ಇವ ಇವ ಹಿಂಗ ಹಿಂಗಿಂಗ ಬಾಡಿ ಮಾಡಿ ನಾಳಗ್ ಹುಡಿತೀನಂತ ಕುತ್ ಬಿಟ್ ನೀಗ ಇವ ಹ ಸ ಬಿಡ
ಬೆಳೀತಾರರು ಒಂದ್ ಲೆಕ್ಕಕ್ ಬೆಳೀತಾರ
ಬೆಳೆ ದೊಡ್ಡ ಮಾತಲ್ಲ ಶಿವ ರವೀಶ್ ಶಂಕರ್ಗೆ ಉಡಿತ ಅಂದ ನಿವ ಇವ ಏನ್ ಬೆಳಿತತಾನ ದವ ದೂ ದೂರ ವಪರ ಇಲ್ಲವ ಹಿಂಗ್ ಮಸಲ್ಸ್ ಮಾಡತ್ತನ್ ಹಿಂಗ್ ಮಸಲ್ಸ್
ಹ ಸಲ್ಸ್ ನೋಡಲ್ ರವಿಶಂಕರ್ ಮಾತಾಡತಾರ ದೇವರ್ಗ ಹೊಡಿತಾರ ಅಂತ ನೋಡ್ರಿ
ಹ್ಮ ಇವ ಸಂದೀಪ ಶಂಕರ ಇಬ್ರು ಸೀರೆ ಹೊಡೆಯವರ ಅದಾರಂತ ನಾಳೆ
ಹಾ
ರವಿಶಂಕರ್ ಸರಿ ಈಗವ ಎರಡು ಊರಿ ಡಂಬಲ್ ಹಿಡ್ಕೊಂಡು ನಾಟಕ ನಾಟಕ ಮಾಡತ್ತ ನೀವ
ಹಾ
ಈಗನ್ ಎರಡು ಊರಿ ಡಂಬಲ್ ಹಡ್ಕೊಂಡು ಒಂದ್ ಐದನೂರ್ ಕಿಲೋ ಎತ್ತಿದಂಗ ನಾಟಕ ಮಾಡ್ತಾನ ನೀವ ಶಂಕರ
ಹಾ ನಾಟಕ ಮಾಡತ್ತಾರ ಅವ್ರರು
ಹ್ಮ್ ಇವಾಗ ನಾಟಕ ಮಾಡ
ಅಡಿ ಒಂದ ಒಂದ ಒಂದ್ ಕತ್ಗಿ ಹೊಡಿ ಹಿಂದ್ ಬಿಳಂಗಗೆ
ಬಿ ಮತ್ತ ಕೊಂತ ಕೊಂತಟ ಚಚ್ಚೆ ಮಾಡಿ ನಾಳತಾನೆ
ಹಾ ಸರಿ ಸರಿತೋ ಟೈಮ್ ಆಗ್ಯದ ಊಟಕ್ಕೆ ಹೋಗ್ಬೇಕಕ್
ಹಾ ಟೈಮ್ ಆದ್ರೆ ಊಟಕ್ಕೆ ಹೋಗು